ಹಾ ಕಳ್ತದೆ ಕೇಳಳ್ತದೆ
ಹ್ಮ್ ನಮ್ಗೂ ಕೂಡ ಕೇಳಸ್ತಾ ಇದೆ ಅಂದ ಹಾಗೆ ತಾವು ಏನ್ ಓದ್ತಾ ಇದ್ದೀರಾ
ನಂದ ಇದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್
ಹ್ಮ್ ಹ್ಮ್ ಹ್ಮ್ ಯಾವ ವರ್ಷ
ಈಗ ಸೆಕೆಂಡ್ ಇಯರ್ ಫೋರ್ತ್ ಸೆಮ್ ಈಗ ಜಸ್ಟ್ ಕಂಪ್ಲೀಟ್ ಆಯ್ತು
ಹೌ ಹಂಗೆ
ಹಾ
ಎಕ್ಸಾಮ್ ಕೂಡ ಮುಗೀತಾ
ಮುಗಿದು ಮುಗಿದ್ದಿನ ಲಾಸ್ಟ್ ಒಂದ ಪೇಪರ್ ಇದುದ
ಹೇಗಾಯ್ತು ಮೊದ್ಲೇನು ಎಲ್ಲಾ ಎಕ್ಸಾಮ್
ಆಯ್ತ್ ನೋಡಿದೀರ ರೇಂಜಿಗೆ
ಹ್ಮ್ ಇನ್ನು ಎಷ್ಟು ಎಕ್ಸಾಮ್ ಇದೆ
ಆಯ್ತಿನ ಲಾಸ್ಟ್ ಒಂದ ಇದೆ
ಹಾ
ಮತ್ತೆ ನಿಮ್ದ ಎ ನಿಮ್ದಲ್ಲ ಎಕ್ಸಾಮ್ ಮುಗ್ದಿದೆ
ಹಾ ನಮ್ದು ಎಲ್ಲಾ ಮುಗೀತು ಹ್ಮ್ ನಮ್ದು ಎಲ್ಲಾ ಮುಗೀತು ಇವಾಗ ಮೂರನೇ ಸಮ ಸ್ಟಾರ್ಟ್ ಮಾಡಿದ್ದಾರೆ
ಕಾಲೇಜ್ ಸ್ಟಾರ್ಟ್ ಆಯ್ತಾ ಕಾಲೇಜ್
ಹಾ ಮೂರನೇ ಸಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ ನೋಡ್ಬೇಕ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಏ ಹೇಳೋದಿಲ್ಲ ಆಮೇಲೆ ಒಂದ್ ತಿಂಗ್ಗಳ ಆದ್ಮೇಲೆ ಅವಾಗೆಲ್ಲ ಸೆಲಬಸ್ ಸ್ಟಾರ್ಟ್ ಮಾಡ್ತಾರೆ ಇವ ಸುಮ್ನೆ ಆಗೆ ಕರಿತರ
ಏನಾದ್ರು ಬೇಸಿಕ್ ಆ ಟೈಪ್ ಏನಾದ್ರು ಹೇಳ್ಬಹದು
ಹ್ಮ್ ಹೌದೌದು ಹ್ಮ್
ಸ್ಟ್ರೆಂತ್ ಎಷ್ಟ ಇದೆ ನಿಮ್ಮ ಹತ್ರ ಬಾಳ ಅವಲ್ಲ
ನಮ ಸೆವೆಂಟಿ ಇದೆ ನೋಡಿ ಒಂದ ಇ ಐ ಎಸ್ಗೆ ಹ್ಮ್ ಬೇರೆ ಬೇರೆ ಹಾ ಒಂದ ಒಂದೊಂದ್ ಕ್ಲಾಸ್ ಅಲ್ಲಿ ಸೆವೆಂಟಿ ಸೆವೆಂಟಿ
ಹ್ಮ್ ಸೆಕ್ಷನ್ ವೈಸ್ ಇದೆಯಂಗೆ
ಹ್ಮ್ ಹ ಹೌದ ಹೌದು ಎ ಬಿ ಸಿ ಡಿ ಅಂತ ಇದೆ
ಹ್ಮ್ ಹ್ಮ್ ಹ್ಮ್
ಹ್ಮ ಮತ್ತೆ ತಾವು ತಮ್ಮಲ್ಲಿ ಎಷ್ಟು ಇರುತ್ತ
ಈಗ ನನ್ ದಾ ಸೆಕ್ಷನ್ ಅಲ್ಲಿ ಇರೋದ್ರಲ್ಲಿ ಒಂದು ಯಾರ ಒಂದ ಎಟಿಸವೆನ್ ಎಟಿಫೈವ್ ನಮ್ಮ ಹತ್ರ ಎ ಬಿ ಸಿ ಏನಲ್ಲ ಬರೇ ಎ ಬಿ ಅಷ್ಟೇ.
ಓ ಹಂಗೆ. ಎ ಬಿ ಕೂಡ ಒಂದೇ ಕೋರ್ಸ್ ಇ ಇರೋರ ಅಥವಾ ಬೇರೆ ಬೇರೆನ
ಅದೇ ಒಂದೇ ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಎ ಬಿ ಎ
ಹ್ಮ್ ಹ್ಮ್ ಹ್ಮ್
ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಬೇರೆ ಕೋರ್ಸ್ ನೋಡಿದ್ರೆ ಅಷ್ಟೊಂದ ಸ್ಟ್ರತ ಇಲ್ಲ ನಮ್ದು ಅಷ್ಟು ಎ ಬಾಳ ಸ್ಟ್ರೆಂತ್ ಇರೋದ್ ಓಕೆ ಎಲ್ಲ ಮೆಕ್ಯಾನಿಕಲ್ಲ್ಲಿ ಫಿಫ್ಟಿ ಬಿಲೋ ಇರೋದು.
ಹ್ಮ್ ಕಡಿಮೆ ಇದಾನ
ಹೌದು ಅವೆಲ್ಲ ಕೋರ್ಸ್ ಅಷ್ಟೊನ್ ಮಾಡಲ್ಲ.
ಹ್ಮ್
ನಮ್ ಸಿ ಎಸ್ ಅಷ್ಟೇ ಮಾಡ ಬೇಕ್ ಇತ್ತ ಕಾಲೇಜ್ ನೋಡಿದ್ರೆ.
ಹ್ಮ್ ಹ್ಮ್ ನಿಮ್ದೇ ಜಾಸ್ತಿ ಇದೆ ಅಂತ ಆಯ್ತು.
ಹೌದು
ಹ್ಮ್ ಮತ್ತೆ ಊಟ.
ಊಟ ಮಾಡ್ಬೇಕು ಟೂ ಓ ಕ್ಲಾಕ್ಗೆ.
ಹ್ಮ್ ಎಲ್ಲಿ ಇರ್ತರತ್ತ ತಾವು ಮನೆಯಲ್ಲ ವಾ ಪಿಿ ಹಾಸ್ಟೆಲ್ ಅಲ್ಲ.
ಹಾಸ್ಟೆಲ್ ನಂದು ಇದು ಬಿ ಸಿ ಎಂ ಹಾಸ್ಟೆಲ್.
ಹ್ಮ್ ಚೆನ್ನಾಗಿರುತ್ತಾ ಊಟ.
ಹು ಊಟ ಸರಿಯಾಗತ್ತೆ.
ಹ್ಮ್ ಹ್ಮ್ ಹ್ಮ್
ನಿಮ್ ಪಿಜಲ್ಲಿ
ನಮ್ ಫ್ರೀಜ್ ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಮೂ ವಾರದಲ್ಲಿ ಮೂರ್ ದಿನ ಚಿಕನ್ ಕೊಡ್ತಾರೆ.
ಹು ವೀಕ್ಲಿ ತ್ರೀ ಡೇಸ್ ಸಿಿಕನಾ.
ಹಾ ಹಾ ಮತ್ತೆ ಬಾಕಿ ದಿನ ಇಡ್ಲಿ ಹಾ ಮತ್ತೆ ದೋಸೆ.
ಹ್ಮ್
ನುಗ್ಗೆಕಾಯಿ ಸಾಂಬಾರು ಚಪಾತಿ ಅನ್ನ ಒಂದ ದಿನ ಯಗ್ಗ. ಇರುತ್ತೆ. ಆಯ್ತು ಎಷ್ಟ ಹ್ಮ್ ತಂದ್ರಲ್ಲಿ ಏನ ಏನ್ ಕೊಡ್ತಾರೆ.
ನಮ್ಮದ್ರಲ್ಲಿ ಏನಂದ್ರೆ ಅಷ್ಟೇ ವಾ ಅಲ್ಲಿ ಒನ್ ಬರೇ ಬರೆ ವೆನಸ್ಡ ಅಷ್ಟೇ ಚಿಕನ್.
ಹ್ಮ್
ಆ ಫ್ರೈಡೆ ಮತ್ತೆ.
ಹಾ
ಹಾ ಒಹ್ ಬಾಕಿ ಟೈಮ್ ಎಲ್ಲ ರೊಟ್ಟಿ ಚಪಾತಿ ಪಲ್ಯಾ.
ಹ್ಮ್ ಹ್ಮ್
ನ ಸಾರ ಸಂಡೆ ಸಂಡೇ
ಹ್ಮ್ ಹ್ಮ್
ಸೀರಾವ ಪಿಟ್ಟು
ಸಿರಾ ನು ಕೊಡ್ತಾರಾ
ಹ ಹೌದು
ಹ್ಮ್ ಹ
ಮತ್ತೆ ಫ್ರೈಡ್ ಆಗ ಒಮ್ಮೆ ಸ್ವೀಟ್ ಇರುತ್ತೆ ಮತ್ತ ಏನಾದ್ರೂ ಆಯ್ತ ಅಷ್ಟೇ
ಚೆನ್ನಾಗಿರುತ್ತ ಊಟ ಬಿ ಸಿ ಎಂ ಮಾಸ್ಟರ್ ಅಲ್ಲಿ
ಹಾ
ಮತ್ತೆ ಚಿಕನ್ ಏನ್ ಲಿಮಿಟ್ ಇರುತ್ತಾ ಏನ್ ಇಲ್ವಾ
ಇರುತ್ತೆ ಇರುತ್ತೆ ಒನ್ ತರ್ಟಿ ಗ್ರಾಮ ಅಂತಲ್ಲಿ ಉಂಟಿರುದು
ಹಾ ಹಾ ಒಬ್ರರಿಗೆ
ಒಬರಿಗೆ ಒನ್ ತರ್ಟಿ ಗ್ರಾಮ್
ಹ್ಮ್ ಹ್ಮ್ ಹ್ಮ್ ಅರ್ಥ ಆಯ್ತು ಅರ್ಥಾಯಯ್ತು
ಜಲ್ಲ ಇರೋದಿಲ್ಲ
ಹ್ಮ್ ಇಲ್ಲ ಇಲ್ಲ ನಾವ ಎಷ್ಟು ಬೇಕಾದ್ರೆ ಹಾಕೋಬಹುದು ಮತ್ ಅಷ್ಟು ತಿಿನೋಷ್ಟರಲ್ಲಿ ನಮ್ಗೆ ಒಟ್ಟೆ ತುಂಬುತ್ತೆ
ಹ್ಮ್ ಮತ್ತೆ ಎಲ್ಲಿ ಹೊರ್ಗಡೆ ಹೋಗಿಲ್ವಾ
ಹ ಹೀಗೆ ಹೋಗಿದ್ವಿ ಇದದೆಷ್ಟು
ಹ್ಮ್ ಎಲ್ಲಿಗೆ
ಸ
ಹ್ಮ್ ಇದು ಪ್ರವಾಸಕ್ಕೆ ಹೋಗಿಲ್ವಾ
ಪ್ರವಾಸಕ್ಕೆೇಏನು ಹೋಗಿಲ್ಲ ಈಗ ಹೋಗ್ಬೇಕು ಅ
ಹ್ಮ್ ಎಲ್ಲಿಗೂ ಹೋಗ್ಬೇಕಂತಿದೆ
ಇಲ್ಲೇ ಚಿಕ್ಕಮಂಗ್ಳೂರು ಸೈಡ್ ಆ
ಹ್ಮ್ ಚ ನಾವು ಕೂಡ ಹೋಗ್ ಬಂದಿವವಿ ಪ್ರವಾಸಕ್ಕೆ
ಎಲ್ಲಿ
ತಿರುಪತಿ ಹಂಪಿ ಮತ್ತೆ ಅಂಜನಾದ್ರ ಬೆಟ್ಟ
ಹ್ಮ್ ಹ್ಮ್
ಮತ್ತೆ ಅಲ್ಲಿ ಅಂಜನಾದ್ರಿ ಬೆಟ್ಟದ ಸಮೀಪದಲ್ಲಿ ಒಂದು ಪಾರ್ಕ್ ಅದು ಇದು ಇತ್ತು ಸ್ವಿಮ್ಮಿಂಗ್ ಪೂಲ್ ಪಾರ್ಕು
ಹ್ಮ್ ಹ್ಮ್
ಮತ್ತ ಅಲ್ಲಿಗೆ ಹೋಗಿ ಹಂಗೆ ಸುತ್ತಾಡಿ ಬಂದ್ವಿ
ಒನ್ ವೀಕ್
ಹ್ಮ್ ಹೌದೌದು
ಹ್ಮ ಏನ ಕಾರಾ ಇಲ್ಲ ಏನ್
ಇಲ್ಲ ಅಲ್ಲಿ ಗೆಳೆಯರ ಮನೆ ಇತ್ತು ಬೈಕ್ ತಗೊಂಡು ಅವ್ರ ಮನೆಗೆ ಹೋಗಿ ಬೈಕ್ ತೊಂಡು ಸುತ್ತಾಡಿ ಬಂದ್ವಿ
ಹಾ ಹಾ ಅಂದ್ರೆ ಏನ್ ಸನಿ ಆಗುತ್ತೆ ಇಲ್ಲ ದೂರ ಆಗುತ್ತೆ ನಮ್ಗೆ
ಹ್ಮ ದೂರ ಆಗುತ್ತೆ ನಮ್ಗೆ ಅವ್ರ ಮನೆಯಿಂದ ಒಂದ್ ಹತ್ ಕಿಲೋಮೀಟರ್ ಆಗ ದೂರ ಹೋಗ್ಬೇಕು ಹತ್ ಇಪ್ಪತ್ತು ಕಿಲೋಮೀಟರ್.
ಹ್ಮ್ ಹ್ಮ್ ಸರಿ ಸರಿ ಸರಿ ಸರಿ.
ಹ್ಮ್ ತಾವ ಹೋಗಿದ್ರಾ ತಿರುಪತಿಗೆ ಯಾವಾಗಾದ್ರೂ.
ಇಲ್ಲ ತಿರುಪತಿಗ ಏನ ಹೋಗಿಲ್ಲಾ ಮೂರು ಮುರುಡೇಶ್ವರಾ.
ಹ್ಮ್.
ಡ್ರಾಮಸ್ಥಳ ಒಂದ್ಸಲ ಹೋಗಿವಿ.
ಹ್ಮ್ ಧರ್ಮಸ್ಥಳಕ್ ಹೋಗಿದ್ದ ಯಾವಾಗ.
ಯಾವಾಗಂದ್ರೆ ನೈನ್ತ್ ಕ್ಲಾಸ್ ಅನ್ಸುತ್ತೆ ನೈನ್ತ್ ಕ್ಲಾಸ್ಲ್ಲಿ.
ಹ್ಮ್. ಹ್ಮ್ ಅವಾಗ ಕಾಲೇಜಲ್ಲಿ ಕರ್ಕೊಂಡು ಹೋಗಿದ್ದಾಗ ಹೋಗಿದ್ರಾ.
ಏ ಇಲ್ಲ ಇಲ್ಲ ಫ್ರೆಂಡ್ಸ್ ಕಾಲೇಜ್ ಸ್ಕೂಲಲ್ಲಿ ಇತ್ತು ಒನ್ ವೀಕ್ ಟ್ರಿಪ್ ಇತ್ತು ಸ್ಕೂಲ ಅಲ್ಲಿ.
ಹ್ಮ್.
ಆಲ್ ಕರ್ನಾಟಕ ಟಿಪ್ ಇತ್ತು ಆ ಬಟ್ ಆಲ್ ಕರ್ನಾಟಕ ಏನ ಇಲ್ಲ.
ಹ್ಮ್.
ಅಂದ್ರೆ ಅಷ್ಟೇ ಮುರುಡೇಶ್ವರ ಅವು ಟೆಂಪಲ್ಸ್.
ಹ್ಮ್.
ಹ್ಮ್.
ಅಲ್ಲೆಲ್ಲಿ ಹೋಗಿ ಬಂದಿದ್ವಿ.
ಹ್ಮ್ ಎಷ್ಟ್ ಎಷ್ಟ ಆಯ್ತು ಅಮೌಂಟ್.
ಅಲ್ಲಿ ತ್ರೀ ತೌಸಂಡ್ ಅಷ್ಟೇ.
ಹ್ಮ್ ಎಷ್ಟ ಎಷ್ಟ್ ದಿನಾ.
ಒನ್ ವೀಕ್.
ಹ್ಮ್.
ಒನ್ ವೀಕ್ ಏನಲ್ಲಾ ಏಟ್ ಡೇಸ್ ಏಟ್ ಡೇಸ್ ಐತೆ.
ಹ್ಮ್ ಹ್ಮ್. ತ್ರೀ ತೌಸಂಡ್ ಏನ್ ಬಸ್ ತಗೊಂಡ ಹೋಗಿದ್ರಾ.
ಹಾ ಬಸ್ ಇತ್ತು ಸ್ಕೂಲ್ ಕಡೆದಿಂದ ಬಸ್. ನಮ್ದಿದದು ಗೌರ್ಮೆಂಟ್ ಇತ್ತು ಸ್ಕೂಲ್ ಆದರ್ಶ. ಆದರ್ಶಾ ಮುರಾರ್ಜಿ ಗೊತ್ತಲ್ಲ.
ಹಾ ಗೊತ್ತು ಗೊತ್ತು.
ಆದರ್ಸ ಆಗಿತ್ತು ನಂದು ಅಲ್ಲಿ.
ಹ್ಮ್. ನಾವು ಬರ್ದಿದ್ವಿ ಆದರ್ಶ ಆದ್ರೆ ಅದಿದದು ನೋಡ್ಲಿಲ್ಲ ನಾವು ರಿಸಲ್ಟ್ ನೋಡ್ಲಿಲ್ಲ ಅಷ್ಟೇ ಬಿಟ್ವಿ.
ಹಾ ಹೌದಾ.
ಹ್ಮ್.
ಹ್ಮ್ ಹ್ಮ್.
ಮೂರಾರ್ಜಿ ಕೂಡ ಆಗಿತ್ತು ಬಟ್ ಮನೆಯಲ್ಲಿ ಬೇಡ ಅಂತಂದ್ರರು ದೂರ ಇದೆ. ಬೇಡ ಅಂತ ಹಾ.
ಹಾ ಹಾ.
ತಾವು ಬರೆದಿದ್ರ ಮೂರಾರ್ಜಿ ಮತ್ತೆ.
ಇಲ್ಲ ನಾನು ಆದರ್ಶ ಸೈನಕ್ ಬರೆದಿದ್ದೆ.
ಹ್ಮ್ ನವೋದಯ.
ಹ ನವೋದಯ.
ಹ್ಮ್ ಹ್ಮ್ ಹ್ಮ್ ನವೋದಯ ಬರ್ಲಿಲ್ವಾ.
ನಂಗು ತೈರಾಡ್ ಬಂದಿತ್ತು.
ಹು ಹು.
ಆದ್ರೆ ನಮ್ಮಲ್ಲಿ ಆದರ್ಶ ಬೆಸ್ಟ್ ಇತ್ತು ಎಲ್ಲ ಟೀಚರ್ಸ್ ಎಲ್ಲ ಪ್ಲೇಸು. ಆದರ್ಶ ಬಾಳ ಬೆಸ್ಟ್ ಇತ್ತು.
ಹು.
ಹ ಅದಕ್ಕೆ ಆದರ್ಶ ಮಾಡಿಲ್ಲಾ.
ಹು. ಏನು ಆದರ್ಶದಲ್ಲಿ ಏನು ಲಾಸ್ಟ್ ಹತ್ತನೇ ತರಗತಿವರೆಗ ಇರುತ್ತೆ ಅಥವಾ ಹನ್ನೆರಡು
ಇಲ್ಲ ಇಲ್ಲ ತ್ಯೆಟು ಅಷ್ಟೇ.
ಹು ಅದಾದ್ಮೇಲೆ ಕಾಲೇಜ್ ಚೇಂಜ್.
ಹಾ ಕಾಲೇಜ್ ಚೇಂಜ್.
ಹು ಹು ತಾವ್ ಯಾವ ಕೋರ್ಸ್ ಮಾಡಿದ್ರಿ ಬಯಾಲಜಿನ ಕಂಪ್ಯೂಟರ್ ಸೈನ್ಸ್.
ಅ ಇಲ್ಲ ಇಲ್ಲ ಬಯಲುಜೀನೆ ನಮ್ಮದು. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಅವಾಗೇನು ಇಷ್ಟು ಇರ್ಲಿಲ್ಲ. ಬೇರೆ ಕಂಪ್ಯೂಟರ್ ಸೈನ್ಸ್ ಮಾಡಬೇಕಂತೆ.
ಉಹು.
ಎಲ್ಲ ಪಿ ಯು ಸಿ ಆದ್ಮೇಲೆ ಎಲ್ಲ ಇದು ಮಾಡಿದೆ.
ಆವಾಗ ಕ ಬಯಾಲಜಿ ತಗೊಂಡು ಇಲ್ಲಿಗೆ ಇಂಜಿನಿಯರಿಗೆ ಬಂದಿದ್ದಿರಾ ಅಂತಾಯ್ತು.
ಹೌದು. ಮತ್ತೆ ನಿಮ್ದ್ ಯಾವ್ದಾದ್ ಪಿ ಪಿ ಸಿ ಎಮ್ ಇರ್ತಾವ ಅಲ್ಲ ಏನಾದರ ಚೆಜ್
ಇಲ್ಲ ಇಲ್ಲ ನಮ್ದು ಸೇಮ್ ನಮ್ದು ಪಿ ಸಿ ಎಂ ಬಿ ತಗೊಂಡು ಆಮೇಲೆ ಇಲ್ಲಿ ಇಂಜಿನಿಯರಿಂಗ್ ಬಂದ್ವಿ.
ಹಾ ಹಾ ಸರಿ ಸರಿ.
ಹು.
ಅಂದ್ರೆನ್ ಸಬ್ ಏನ್ ಕೋರ್ಸ್ ಏನ್ ಈಸಿ ಇದೆ ಅಷ್ಟ.
ಇಲ್ಲ ಅಷ್ಟೇ ಮಾಧ್ಯಮದಲ್ಲೇ ಇದೆ ಹಂ ಎವರೇಜ್ ಇದೆ ಇಕ್ಕಡೆ ಪೂರ ಈ ಈಜಿ ಇಲ್ಲ ಈ ಕಡೆ ಫುಲ್ಲ ಟಫ್ನ ಇಲ್ಲ
ಹ್ಮ್ ಹ್ಮ್ ಹ್ಮ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ
ಹಾ ಇದೆ ಚೆನ್ನಾಗಿದೆ ಹ್ಮ್ ನಮ ಕಾಲೇಜ್ ಹೆಸರು ಹೇಳ್ತೀನಿ ಅದ್ರಲ್ಲಿ ಮೆಸೇಜ್ ಅಲ್ಲಿ ಹೇಳ್ತೇನೆಿ
ಓಕೆ ಕೆ
ಹ್ಮ್್ಮ ತಮಕ್ ವರ್ಷ ಹೇಗಿದೆ
ಒಂದ್ ಹ್ಹಹ್ಹಹ್ಹ ಹೊಡಿ ಟಫ್ ಟಫ್ ನ ಟಫ್ ನೆ.
ಯಏಕೆ
ಹ ಟಫ್ ಮಾಗ ಟಫ್ ಇದೆ ಪರ್ಸಮ ಪರ್ಸಮ್ ಎಂಡ್ ಸಬ್ಜೆಕ್ಟು ಒನ್ ಟೂ ತ್ರಿ ಟೂ ಫೋರ್ ಲ ಟೂ ಫೋರ್ ಲಯಬ್ ಏನ್ ಕೇಳ್ತೀರಾ ಪರಿಸ್ಥಿತಿ ಓಕೆ ಓಕೆ ಇ ನಿಮ್ಗೆ ಅಮ ಕಾಲ್ ಮಾಡ್ತೀನಿ ಅಂತೆ